ಹಲೋ ಭಗವಂತ ರಾಯ್ ಗೌಡ ಅವರೇ ಏನ್ ಮಾಡ್ತಾ ಇದೀರಾ?
ಏನಿಲ್ಲ ನೋಡಿ ನೀವ್ ಏನ್ ಮಾಡ್ತಾ ಇದ್ರಿ?
ಸುಮ್ಮನೆ ಕುಳಿತಿದ್ದೆವು.
ಎಲ್ಲಿ ಕುಂತಿದ್ರಿ.
ನಾವು ಇಲ್ಲೇ ವಿಜಯಪುರಕ್ಕೆ ಬಂದಿದ್ವಿ ಈಗ.
ಹಾ ವಿಜಯಪುರಕ್ಕೆ ಇವಾಗ್ಯಾಕ ಹೋಗಿದ್ರಿ?
ವಿಜಯಪುರದಲ್ಲಿ ಗೋಳಗುಂಬಜ್ ಇಬ್ರಾಹಿಂ ರೋಜಾ ನೋಡಲು ಬಂದಿದ್ವಿ.
ಹೌದು.
ಹ್ಮ್.
ಯಾವಾಗ್ ಹೋಗಿದ್ರಿ?
ನಿನ್ನೆ ಸಾಯಂಕಾಲ ಬಂದಿದ್ವಿ. ವಿಜಯಪುರದಲ್ಲಿ ನಮ್ಮ ಗೆಳೆಯನ ಮನೆಯಲ್ಲಿ ಇದ್ವಿ.
ಓ ಹೌದಾ?
ಮತ್ತೆ ನೀವು ಅಷ್ಟ ಆಯಿತು ನೀವೇನ್ ಮಾಡ್ತಾ ಇದ್ದೀರಾ?
ನಾವು ಏನಿಲ್ಲ ಸುಮ್ಮ್ನೆ ಸ್ವಲ್ಪ ಹೊಲಕ್ಕೆ ಬಂದಿದ್ದೀವಿ ಬೀಜ ಊರೋಕೆ.
ಹ್ಮ್ ಎಷ್ಟು ಎಕರೆ ಜಮೀನ್ ಇದೆ ನಿಮ್ದು?
ನಮ್ದು ಇದೆ ಒಂದು ಇಪ್ಪತ್ ಎಕರೆ ಜಮೀನ್ ಇದೆ.
ಇಪ್ಪತ್ತು ಎಕರೆ ಜಮೀನಲ್ಲಿ ಏನು ಮಾಡುತ್ತೀರಾ?
ಇಪ್ಪತ್ತು ಎಕರೆ ಜಮೀನಲ್ಲಿ ನಾವು ಒಂದ್ ಸ್ವಲ್ಪ ಹತ್ತಿ ಬೆಳಿತೀವಿ, ತೊಗರಿ ಬೆಳಿತೀವಿ.
ಹ್ಮ್
ಜೋಳ ಬೆಳಿತೀವಿ.
ಹ್ಮ್
ಮತ್ತೆ ಉದ್ದು ಬೆಳಿತೀವಿ.
ಹ್ಮ್
ಎಷ್ಟು ನಾನಾ ತರ ಬೆಳಿತೀವಿ.
ಹ್ಮ ಮತ್ತೆ ನೀವು ಕಬ್ಬನು ಬೆಳೆಯಲ್ವಾ
ಇಲ್ಲ ನಮ್ ಕಡೆ ಕಬ್ಬು ಬೆಳೆಲ್ಲ ಅದು ಕಬ್ಬು ನೀರ್ ಬೇಕಲ್ವಾ ನೀರು ಇಲ್ಲ ನಮ್ ಕಡೆ ಹಾಗಾಗಿ ಬೆಳೆಯೋದಿಲ್ಲ ಅದು
ನೀರಾವರಿ ಪ್ರದೇಶ ಎಲ್ಲ ನಿಮ್ಮ ಬಳಿ
ಹಾ ನಮ್ಮಲ್ಲಿ ನೀರಾವರಿ ಪ್ರದೇಶ್ ಪ್ರದೇಶವಿಲ್ಲ ಆದ ಕಾರಣ ನಾವು ಹತ್ತಿ ಹಾಕ್ತೇವೆ ಇವಾಗ ಮಳೆ ಈ ವರ್ಷ ಏನೋ ಕಮ್ಮು ಅಂತ ತೋರಿಸ್ತಿದೆ
ಹ್ಮ್
ಕಮ್ಮಿ ಆಗಿದೆ ಮಳೆ ಒಂದ್ ಸ್ವಲ್ಪ ಅದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ
ಮತ್ತೆ ನಿಮ್ಮ ಹೊಲದಲ್ಲಿ ಯಾವ ಯಾವ ತೋಟಗಾರಿಕಾ ಬೆಳೆಗಳಿವೆ
ನಮ್ಮ ಹೊಲದಲ್ಲಿ ಹ ಆನಂದ್ ಅಂತ ಗೊತ್ತಾ ನಿಮ್ಗೆ ಅತ್ತಿ ಬೀಜ
ಹಾ ಗೊತ್ತು
ಹಾ ಅದು ಬೆಳಿತೀವಿ ಮತ್ತೆ ಸೂಟರು ಬೆಳಿತೀವಿ
ಹ್ಮ್
ಮತ್ತೆ ಚಂದ್ರಗೌಡು ಅಂತ ಇದ್ದಾವೆ ಅವು ಬೆಳಿತೀವಿ ಮತ್ತೆ ಇನ್ನೊಂದ ಯಾವವುದೋ ಇ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಅಂತ ಇದೆ ಅದು ಬೆಳಿತೀವಿ
ಹಳಿಸಾಗರ್ ಚಂದ್ರು ಅಂತ ಬೀಜ ಇದೆಯ ನಿಮ್ಮಲ್ಲಿ
ಹಾ ಇದೇ ಅವ್ರದು ಚಂದ್ರು ಅವ್ರದು ಚಂದ್ರಗೌಡ ಅಂತ ಹಾ ಬೆಳಿತೀವಿ ನಾವು.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
ನೀವ್ ಯಾವ್ದ್ ಬೆಳ್ತೀರಾ ನಿಮ್ ಸೈಡು
ನಮ್ಮ ಕಬ್ಬು ಬೆಳಿತೀವಿ ನಾವು ಕಬ್ಬು ಜಾಸ್ತಿ ಬೆಳಿತೀವಿ ಯಾಕೆಂದ್ರೆ ನೀರ
ಮ ಭೂಮಿ ಇದೆ
ಒಂದು ಒಟ್ಟಾಗಿ ನಾಲ್ಕು ಎಕರೆ ಜಮೀನ್ ಇದೆ
ಹಾ ನಾಲ್ಕು ಎಕ್ರದಲ್ಲಿ ಫುಲ್ಲು ಕಬ್ಬು ಬೆಳಿತೀರ ನೀವು
ಹ್ಮ ನೂರು ಎಕರೆ ಕಬ್ಬನ್ನು ಬೆಳಿತೀವಿ ಒಂದು ಎಕರೆ ಚೆಂಡು ಹೂವನ್ನು ಬೆಳಿತವಿ
ಹೌದಾ
ಹ್ಮ್ ನಂಬದು ನೀರಾವರಿ ಪ್ರದೇಶ
ಹಾ ಹೌದಾ
ಆಮ್ಮ
ನೀರಾವರಿ ನಿಮ್ ಕಡೆ ತುಂಬಾ ಅದು ಡ್ಯಾಮ್ ನಿಮ್ ಸೈಡ್ ಇದೆ ಅಲ್ವಾ
ದಲ್ಲಿ
ಹಲೋ ಸರಿ ಕೇಳಸ್ತಿಲ್ಲ ಸ್ವಲ್ಪ ಹೊರಗಡೆ ಬನ್ನಿ.
ಹ್ಮ್ ಇಡಿಕಾಲ್ ಡಾಮ್ ಅಂತ.
ಹಾ ನಮ್ಮ ಹತ್ರನೂ ಇದೆ ಇವಾಗ ಕರೆಕ್ಟ್ ಆಗಿ ಕೇಳಿಸ್ತಿದೆ ಹಾ ಅಲೋ.
ಅದೆ ಘಟಪ್ರಭಾ ನದಿಗೆ ಅಡ್ಡಲಾಗಿ. ಲ್ ಡ್ಯಾಮ್ನ ಕಟ್ಟಿದ್ದಾರೆ ಮತ್ತ ನಮ್ಮ. ಹೊಲದಲ್ಲಿ ಒಂದು ಇಪ್ಪತ್ತು ಅಡಿಯಷ್ಟು ಆಳದ ಬಾವಿ ಇದೆ.
ಹಾ ಬಾವಿ ಇದೆ. ಭಾವಿ. ಬಾವಿಗೆ ಏನು ಮೋಟ್ರ ಇದೆ ಏನು ಅದಕ್ಕೆ.
ಹ್ಮ್ ನೀರಿನಲ್ಲಿ ಕೂರಿಸುವ ಮೋಟಾರ್ ಇದೆ.
ಹಾ ಹೌದಾ ಅರು ಪ್ರಜ್ವಲ್ ಅವರು ನಮ್ಗೆ ಕಾಲ್ ಮಾಡ್ತಾ ಇದ್ರು.
ಯಾವಾಗ.
ಇವಾಗ ನಿನ್ನೆ ನೈಟ್ ಅವ್ರಿಗೆ ಮಾಡಿದ್ರ ಪ್ರಜ್ವಲ್ ಅವ್ರಿಗೆ.
ಅವ್ರಿಗೆ ಮೆಸೇಜ್ ಹಾಕಿದ್ದೆ ನಾನು ಹಲೋ ತಂದೇಳಿ.
ಹಾ.
ಅವರು ಮತ್ತೆ ವಾಪಸ್ಸ ರಿಪ್ಲೈ ಮಾಡಿಲ್ಲ ನನಗೆ.
ಅವರು ಹೇಳಿದ್ರು ಮಾಡ್ತೀನಿ ತಗೋ ಅಂತ ಅದಕ್ಕೆ ನಾನು ಕೇಳಿದೆ ನಿಮ್ಗೆ.
ಅದಕ್ಕೆ ನಾನು ಸುಮ್ಮನ ಅೇ ಮತ್ತೆ ರಿಪ್ಲೈ ಮಾಡಿಲ್ಲಲ್ವ ತುಂಬಾ ಬಿಸಿ ಇರ್ತಾರಂತ ಮಾಡಿದೆ.
ಹಾ ಹೌದಾ. ಹೇಗಿದೆ ಇವಾಗ ವಾತಾವರಣ ನಿಮ್ ಕಡೆ.
ತಪ್ಪಾಗಿದೆ ಸ್ವಲ್ಪ ಮೋಡ ಮುಸುಕಿದ ವಾತಾವರಣ ಆಗಿದೆ.
ನಮ್ ಕಡೆ ಬಿಸಿಲು ಜಾಸ್ತಿ ಇದೆ ನೋಡಿ ಇವಾಗ
ಹ್ಮ್ ಹ್ಮ್ ಹ್ಮ್.
ಹ್ಮ್.
ಮತ್ತೆ ಯಾರಿಗಾದ್ರೂ ಕಾಲ್ ಮಾಡಿದ್ರಾ.
ಇಲ್ಲ ಮಾಡಿಲ್ಲ ನೀವು ಮಾಡಿದ್ರಾ ಯಾರಿಗಾದ್ರು.
ನಾವು ಕೂಡ ಯಾರಿಗೂ ಮಾಡಿಲ್ಲ ಮತ್ತೆ ರಾಜುಗೌಡ ಅವನಿಗೆ ಕರೆ ಮಾಡಿದ್ರಾ.
ರಾಜುಗೌಡ ಅವ್ರಿಗೆ ಕರೆ ಮಾಡಿಲ್ಲ ಅವ್ರಿಗೆ ನಿನ್ನೆ ಹಚ್ಚಿದ್ದೆ ಅವ್ರ ಫೋನು ಬಿಸಿ ಅಂತ ಬತ್ತು ಅದಕ್ಕೆ ಬಿಟ್ಟು. ಮಟ್ಟೆ ನಾನು ಮಾಡ್ಲಿಲ್ಲ ಅವ್ರು ನೋಡ್ಕೊಂಡು ಮಾಡ್ತಾರಂತೆ ಬಿಟ್ಟೆ ಅವ್ರು ಮಾಡ್ಲಿಲ್ಲ ಸುಮ್ಮಿಲ್ಲ.
ಮತ್ತೆ ಬಾಬುರಾವ್ ಅವರು ಹಚ್ಚಿದ್ರಾ ನಿಮ್ಗೆ.
ಹಾ ಬಾಬುರಾವ್ರು ನಿನ್ನೆ ಊರ್ಗೆ ಬಂದಿದ್ರು ಏನೋ ಮ್ಯಾರೇಜ್ ಇದೆ ಅಂತ ಹೋಗ್ಬಿಟ್ರು ಮತ್ತೆ. ತ್ತ.
ನಿಮ್ಮ ಊರಿಗೆ.
ಹಾ
ಅದೇ ಮೊನ್ನೆ ಕಾಲ್ ಮಾಡಿದ್ರು ಅವರು
ಏನಂದರು.
ಕಾಲ್ ಮಾಡ್ತೀನಿ ರಿಸೀವ್ ಮಾಡಿ ಅಂತ ಹೇಳಿ. ನಾನು ಬೇಡ ಸ್ವಲ್ಪ ಬಿಸಿ ಇದ್ದೀನಿ.
ಹಾ.
ಅದ ನಂತರ ನಾನೇನ್ ಮಾಡ್ತೀನಿ ಅಂತಂದಿದ್ದೆ.
ಹೌದಾ.
ಮತ್ತೆ ವಾಪಸ್ ಮಾಡಲೇ ಇಲ್ಲ ನಾನು.
ಹೌದಾ.
ನಮ್ದ ವಯ್ಸ್ ಕೇಳಸ್ತಿದೆ ಸ್ವಲ್ಪ ಗಾಳಿ ಇದೆ ಗಾಳಿ ಕೇಳಸ್ತಿದೆ ನು.
ಎಲ್ಲ ಸರಿಯಾಗಿ ಕೇಳಿಸ್ತಾ ಇದೆ.
ಹಾ ಮನೆಯವ್ರು ಯಾಕೋ ಕಾಲ್ ಮಾಡ್ತಾ ಇದ್ದಾರೆ.
ನಿಮಗೆ.
ಹಾ.
ಈಗ ಆರು ನಿಮಿಷ ಮುಗಿದಿದೆ
ಹಾ ಹೌದು
ಎಲ್ಲಿ ಹೋಗ್ತಾ ಇರೋದ ಈಾಗ ನೀವು
ನಾವು ಹೊಳಗಡೆ ಹೊಲ್ಕ್ ಬಂದಿದ್ದೀವಿ ಸ್ವಲ್ಪ ಜನ್ನನಿಗೆ ಬಂದಿದ್ದೀವಿ
ಹ್ಮ್
ಜಮೀನಿನಲ್ಲಿ ತುಂಬಾ ಕೆಲಸವಿದೆಯೇ
ಹಾ ಸ್ವಲ್ಪ ಬೀಜ ಊರ್ತಾ ಇದಾರೆ ಅದಕ್ಕೆ ನಿಂತಿದ್ದೆನ್ನೋದು ಮುಂದೆ
ನಾಷ್ಟ ಮಾಡಿದ್ರಾ ಮುಂಜಾನನೆ
ಇನ್ನುೂ ಇಲ್ಲ ಮಾಡಿಲ್ಲ ನೀವ ಮಾಡಿದ್ರ
ನಮ್ದು ಆಯ್ತು ಉಪ್ಪಿಟ್ಟು ಇತ್ತು ಉಪ್ಪಿಟ್ಟು ತಿಂದ್ವಿ
ಹೊರಗಡೆ ಹೋಗಿದ್ರಾ
ಹಾ ಹೊರಗಡೆ ಸ್ನೇಹಿತರ ಜೊತೆಗೆ ಹೋಟೆಲ್ಗೆ ಹೋಗಿದ್ದೆ
ಹಾ ಹೌದು
ಹ್ಮ್
ಸ್ನೇಹಿತರು ಬಂದಿದ್ರಾ
ಹ್ಮ್ ಅಲ್ಲೇ ಸ್ನೇಹಿತರ ಜೊತೆನೇ ಇದ್ದೆ ನಾನೀಗ
ಹೌದಾ
ಮತ್ತೆ ಊಟಕ್ಕೆ ಏನ್ ಮಾಡ್ತಾ ಇದ್ದೀರಾ ಎಲ್ಲಿ ಇವತ್ತು ರವಿವಾರವಲ್ಲ ಎಲ್ಲಾದ್ರೂ ಹೊರಗಡೆ ಹೋಗ್ತೀರಾ ಊಟಕ್ಕೆ
ಇಲ್ಲ
ಹೋಗಲ್ವ ಊಟಕ್ಕೆ ಹೊರಗಡೆ
ಇಲ್ಲ ಹೋಗಲ್ವ ನಾವು ಹೊರಗಡೆ ಊಟಕ್ಕೆ
ಮತ್ತೆ ರವಿವಾರ ಚಿಕನ್ನು ಮಟನ್ನು ಇರಲ್ವ ನೀವು ಮಾಡಲ್ವ ತಿನ್ನಲ್ವ
ಹ್ಮ್
ತಿನ್ನಲ್ವಾ ನೀವು ಚಿಕನ್ನು ಮಟನ್
ರಕ್ತಿನಲ್ಲ ನಾವು
ನಿಮ್ಮ ಹೊಲದಲ್ಲಿ ಯಾವ ಯಾವ ಗಿಡ ಮರಗಳಿವೆ
ಹ್ಮ ಒಲ್ಲಿ ತೆಂಗೆ ಮರ ಇದೆ
ಹ್ಮ್
ಮತ್ತೆ ಜಾಲಿ ಮರ ಇದೆ
ಹ್ಮ್
ಹ್ಮ್ ಮತ್ತೆ ಮ ಅ ಮಾವಿನ ಮರ ಇದೆ
ಸಾಗವಾನಿ ಗಿಡ ಇಲ್ವಾ ನಿಮ್ಮ ಹತ್ತಿತ್ರ
ಸಾಗುವಾಣಿ ಗಿಡ ನಮ್ಮ ಕಡೆ ಇಲ್ಲ ಮಾರಯ್ಯ
ಗೊಬ್ಬರ ಗಿಡ
ಹ್ಮ್ ಕೈ ಕಸದ ಗಡ ಇದೆ
ಹಾ ಬಿ ಟೆ ಮರ ಇಲ್ವಾ
ಇಲ್ಲ
ಈಗ ಎಲ್ಲಿ ಹೊರಗಡೆ ಹೋಗಲ್ ಬಾಯಿ ಬತ್ತು ನೀವು
ಹೋಗ್ಬೇಕು ಆಮೇಲೆ
ಹ್ಮ್
ಹ್ಮ್
ತುಂಬಾ ಚೆನ್ನಾಗಿದ್ದೀರಾ ಬಿಡ ಹಾಗಾದ್ರೆ ನೀವೀಗ
ಹ್ಮ್ ನೀವ ಚೆನ್ನಾಗಿಲ್ವಾ
ನಾವು ಕೂಡ ಚೆನ್ನಾಗಿದ್ದೀವಿ ಮತ್ತೆ ಮಹಾವಿದ್ಯಾಲಯಕ್ಕೆ ಯಾವ ಜನಾಂಕದಂದು ಹೋಗ್ತೀರಾ
ನಾಡಿದ್ದು ಹೋಗ್ಬೇಕಂತ ಮಾಡಿದೀವಿ
ಸೋಮವಾರ ಹೋಗಲ್ವಾ ನೀವು
ಇಲ್ಲ
ಮಹಾವಿದ್ಯಾಲಯಕ್ಕೆ ವಿಮಾನದಲ್ಲಿ ಹೋಗ್ತೀರಾ ಅಥವಾ ಬೈಕ್ ಅಲ್ಲಿ ಹೋಗ್ತೀರಾ ರೈಲ್ವೆ ಅಲ್ಲಿನ ಮತ್ತೆ ಸೈಕಲಲ್ಲಿ ಹೋಗ್ತೀರಾ
ಬಸ್ ಅಲ್ಲಿ ಹೋಗ್ತೇವಿ
ಉಚಿತ ಬಸ್ ಇದೆಯಾ ನಿಮ್ಗೆ
ಹ್ಮ್ ಮಾಡಿಸ್ಬೇಕು ಇವಾಗ
ಆಧಾರ್ ಕಾರ್ಡ್ ನೆಡೆಯಲ್ವ ನೀವು
ಆಧಾರ್ ಕಾರ್ಡ್ ಹೇಗ್ ನೆಡಿಯುತ್ತೆ
ಹ್ಮ್
ಆಧಾರ್ ಕಾರ್ಡ್ ನಡೆಯೋಲ್ಲ ನಮ್ಗೆ
ನಡೆಯಲ್ಲ
ಅದು ಹುಡುಗಿಯರಿಗೆ ನಡೆಯುತ್ತೆ ಆಧಾರ್ ಕಾರ್ಡು
ಹ್ಮ್ ನೀವು ಹುಡುಗರು
ಹ್ಮ್ ನಿಮಗೆ ನಡೀತಿರ್ಬೇಕಲ್ವಾ
ಹುಡುಗರು ನಮ್ಗೆ ಆಧಾರ್ ಕಾರ್ಡ್ ನಡೆಯಲ್ಲ
ಹಲೋ.
ಮತ್ತೆ.
ಮತ್ತೆ ಏನಿಲ್ಲಪ್ಪ ಜೇವರ್ರಿಗಿಗೆ ಹೋಗಿದ್ರಾ.
ಇಲ್ಲ ಜವರ್ಗಿಗೆ ಹೋಗಿಲ್ಲ ನಾವು ಹೋಗ್ಬೇಕಂತ ಮಾಡಿದೀನೀ ಹೋಗಿಲ್ಲ.
ಅದೇ ನಾನು ಕೂಡ ಇಲ್ಲೇ ವಿಜಯಪುರದಲ್ಲಿ ಇದ್ದೆ ಈಗ. ಈಗ ವಿಜಯಪುರದಲ್ಲಿ ಗೋಲ್ ಗುಂಬಜ್ ನೋಡಿದೆ ಒಂದು ಗಂಟೆಗಳ ಕಾಲ. ಕಾಲ ಅಲ್ಲೇ ತಿರುಗಾಡಿದೆ ತಿರುಗಾಡಿ ಸ್ವಲ್ಪ. ಹೊತ್ತ್ ಕಾಲ ಕಳೆದು ಮತ್ತೆ ಅಲ್ಲೇ ಜ್ಯೂಸ್ ಮಾಡಕ್. ಕತ್ತಿದ್ರು ಮಾಡಿ ಕುಡಿದು ಮತ್ತೆ ಇಬ್ರಾಹಿಂ ರೋಜದ ಕಡೆಗೆ ಹೊರಟೆ.
ಹೌದಾ ಹೇಗಿದೆ ಇವಾಗ ಗೋಲ್ ಗುಮಾಜು.
ತುಂಬಾ ಚೆನ್ನಾಗಿದೆ ಸ್ವಲ್ಪ ಹಳೆಯದಾಗಿದೆ.
ಹ್ಮ್.
ಅಷ್ಟೊಂದು ಎಕೋ ಬರ್ತಾ ಇಲ್ಲ ಹ್ಮ್.
ಎಷ್ಟು ದಿನ ಇರ್ತೀರ
ನಾನು ನಾಳೆ ಒಂದು ದಿನ ಇರುತ್ತೇನೆ. ನಾಡಿದ್ದು ಮನೆಗೆ ಹೋಗಬೇಕು ನಮ್ಮ ಬಾಗಲ್ಕೋಟ್ ಜಿಲ್ಲೆಯ ಮುದೋಳ ತಾಲೂಕಿಗೆ ಹೋಗಬೇಕು.
ಹಾ ಹೋಗಿ.
ಹೋಗಿ ಮತ್ತೆ ನಾನು ಕೂಡ ಮಹಾವಿದ್ಯಾಲಯದ ಕಡೆ ಗುರುವಾರ. ಅಥವಾ ಶುಕ್ರವಾರ ಬರುತ್ತೇನೆ.
ಹೌದಾ. ಹ್ಮ್.
ಆಯ್ತ್ ಈಗ ನೀವ್ ಮಾಡ್ತೀರಾ ನಾನ್ ಮಾಡ್ಲಾ.
ಸರಿ ಮಾಡ್ತೀನಿ ಇರೀ ನಾನೇ.